ಹ ಹಲೋ
ಬರ
ಹ ಹ್ಮ
ನಾವು ಮಗೆ ರಿ ನಲ್ಗಿದ್ದೀವಿಿ
ಹೌದಾ ಏನ್ ಬೇಗ ಮಲಗ್ ಬಿಟ್ಟಿದ್ದೀರಾ
ಹ ಹೌದು ಸ್ವಲ್ಪ ನಿದ್ದೆ ಬರ್ತಿತ್ತು ಅಲ್ವಾ ಇವಾಗ ಹಾ ಯಾವಾಗ್ಲೂ ಇದೇ ಸಮಯ
ಹ. ಊಟ ಮಾಡಿದ್ರಾ.
ಹಾ ಆಯ್ತು ನಿಮ್ದು.
ಎಂದ ಆಯ್ತೋಡಿ
ಹಾ ಅದು ಅಂದ್ರೆ ಇವಾಗ ನಿದ್ದೆ ಅನ್ನೋದೇ ಹ ಹಂಗೆ ಸ್ವಲ್ಪ ನಿದ್ದೆ ಬರ್ತಿತ್ತು ಅದಕ್ಕೆ ಮಳ ಬಿಟ್ರಿ
ಅಂದ್ರೆ ತುಂಬಾ ಬೇಗ ಮಾಡಿದ್ದ ಹದ
ಹ ಹೌದು ಇವಾಗ ನಿದ್ದೆ ಅನ್ನೋದೇ ಮುಖ್ಯ ಅಲ್ಲ ಜ ಜೀವನದಲ್ಲಿ ಯಾರಿಗೆ ಏನಿಲ್ಲ ಅಂದ್ರೂ ನಿದ್ದೆ ಮಾಡ್ಬೇಕು.
ವಿಶ್ರಾಂತಿ ಎಲ್ಲ ಅೆ. ಹ ಏನು ಮಾಡಕ ಆಗಲ್ಲ.
ಹೌದು ಹೌದು ನಾವ್ ನಿದ್ದೆ ಎಷ್ಟು ಚೆನ್ನಾಗ್ ಮಾಡ್ತಿೀರೋ ನಮ್ಮ ನಮ್ಮ ದೇಹ ನಮ್ಗೆ ಬುದ್ಧಿಶಕ್ತಿ ಎಷ್ಟು ಚೆನ್ನಾಗಿರುತ್ತೆ. ನಿಮಗೆ ನಾವ್ ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ ಇರುತ್ತೆ ನಿದ್ದೆ ಮಾಡಿಲ್ಲ ಅಂದ್ರೆ. ಏನು ಶ್ರದ್ಧೆನೇ ಇರೋದಿಲ್ಲ ನಮ್ ಕ ನಮ್ ಮಾಡ ಕೆಲ್ಸದಲ್ಲಿ ಎಲ್ಲ ಸೂಷ್
ಅದು ನಿಜಾನೇ ಇವಾಗ ಹೆಿಂಗೆ ಅಂದ್ರೆ ನಾವು ಅ ಎಲ್ಲಾ ನತ್ಯ್ಯ ಮಾಡ್ಕೊಂಡು ಎಲ್ಲ ಆರೋಗ್ಯವಾಗಿದ್ರೆ ಒಂಥರ ನಮ್ಗೆ ಎಲ್ಲ ನಮ್ಗೂ ಮನ್ಸ ಆಗ್ಲಿ ಎಲ್ಲಾ ಒಂಥರ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಒಂಥರ ಯಾರಾದ್ರರು ಮಾತಾಡ್ತಿದ್ರೆ ಏನ್ನು ನಮ್ಗೆ ಒಂಥರ ಒಂಂತರ ಅನ್ಸ್ತಿರುತ್ತೆ ಈ ತರ ಎಲ್ಲಾ ಮಾತಾಡ್. ಎ ಚಿಡ್ ಚಿ ಚಿಡ್ಜಾ ಆಗ ಮಾತಾಡ್ತಿರ್ತಿವಿ ಅವ್ರ ಹತ್ರ ನಿ. ಎ ಇದ್ರೆ ಚೆನ್ನಾಗಿರ್ತೀವಿನಾವು.
ಹ ಹೌದು ಹೌದು ನೀವ್ ಹೇಳ್ತಿರೋದು ನಿಜಾನೇ ಅಂದ್ರೆ ಕೆಲವರು ನಿದ್ದೆ ಬರೋದಿಲ್ಲ ಅಂತ ನಿದ್ದೆ ಮಾತ್ರ ಎಲ್ಲ ತಗೊಂಡು ಮಲ್ಕ ಮಲ್ಕೊತಾರೆ ಅಂದ್ರೆ ಇನ್ ಕೆಲವರು ಏನು ನಿದ್ದೇನೇ ಮಲ್ಕೊಂಡಿರ್ತಾರೆ ನಿದ್ದೆ ಬಿಟ್ರೆ ಬೇ. ಏನು ಇರದೇ ಇಲ್ಲ ಅವ್ರಿಗೆ ಕೆ. ಕೆಲ್ಸ ನಿದ್ದೆ ನೀವು ಅ ನೋಡಿದೀರಾ ಇತ್ತೀಚೆಗೆ ಒಂದು ಸ್ಪರ್ಧೆ ತರ ಮಾಡಿದ್ರುಂದ ಯಾರು ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾರ. ಅದೇ ಎಂತ.
ಹೌದು ನಾನದ ನೋಡ ತಕ್ಷಣ ತುಂಬಾ ಶಾಕ್ ಆಗ್ಬಿಟ್ಟಿದೆೆ ಏನು ಈ ತರನು ಎಲ್ಲ ಒಂದ್ ಸ್ಪರ್ಧೆ ಇರುತ್ತಾ. ನಿದ್ದೆ ಮಾಡಕ್ ಯಾರ್ ಸ್ಪರ್ಧೆ ಮಾಡ್ತಾರೆ ಅನ್ಕೊಂಡಿದ್ದೆ. ಅದೇ ಮಹತ್ವ ನಿದ್ದೆ ಜಾಸ್ತಿ ಇದೆ.
ಹ ಹೌದು ಅವ್ರಗೆಲ್ಲ ಮಾನಸಿಕ ಒತ್ತಡ ಎಲ್ಲಾ ಇರುತ್ತಲ್ವಾ ಕೆಲ್ಸ ಮಾಡಿ ಮಾಡಿ ಅವ್ರಿಗೆಲ್ಲ ಇರದಾಗ ಅಂತ ಹೋಗಿ ಆ ಸ್ಪರ್ಧೆ ಇಟ್ಟಿರ್ತಾರೆ ಅನ್ಸುತ್ತೆ.
ಹದೆ. ಬೇಗನಿದ್ದೆ ಬರಲ್ಲ ಒಬ್ರೊಬ್ರಗ ಇರುತ್ತೆ ಆತರ. ಅವ್ರಗೆಲ್ಲಾ ಆತರ ಸ್ಪರ್ಧೆ ಹಿಡ್ತಾರೆ ಮಲದಲಿಶಾಂತ್. ನಿದ್ದೆ ದು ಮಹತ್ವ ಇದೆ ಅಂತ ಗೊತ್ತಾಗಬೇಕು. ಹ-
ಅ್ರೂನು ಅವರು ಅಷ್ಟು ಅವರ್ ಮಲ್ಗಿರ್ತಾರಲ್ವಾ ಅಷ್ಟು ಗಂಟೆಗಳ ಮಲ್ಗಿರ್ತಾರೆ ಅಂದ್ರೆ ಇದು ಅವರು ಹೆಂಗ್ ಮಲ್ಗಿರ್ತಾರೆ ಅಲ್ವಾ ನಾವೇನಾದ್ರು ಮಧ್ಯಾಹ್ನ ಟೈಮ್ ಮಲಗ್ ಬಿಟ್ರೆ ನಮ್ಗೆ ರಾತ್ರಿ. ಸಮಯದಲ್ಲಿೆ ಬರುದು. ಆದ್ರೂ ಅವ್ರು ಅಷ್ಟು ಅವರ್ ಅಷ್ಟು ಗಂಟೆಗಟ್ಲೆ ಮಲಗಿರ್ತಾರೆ ಆದ್ರು ಹೆಂಗ್ ಮಲಗಿರ್ತಾರೆ ಅವರೆಲ್ಲ.
ಇವಾಗ ಮಲ್ ಬಿಟ್ರೆ ರಾತ್ರಿ ನಿದ್ದೆ ಬರಲ್ಲ ರಾತ್ರಿ ಮಲ್ ಬಿಟ್ರೆ ಇವಾಗ ನಿದ್ದೆ ಬರಲ್ಲ ಆತರ ಇರ್ತೀವಿ ನಾವ್ ನೋಡಲೆ.
ಹಾ ಹೌದು. ಅಂದ್ರೆ ನಿದ್ದೆಯಿಂದ ನಮ್ಗೆ ಮಾನಸಿಕ ಒತ್ತಡ ಏನಾದ್ರೂ ಇದ್ರೆ ದೂರ ಆಗ್ಬಿಡುತ್ತೆ ಹಾಗಾಗಿ ನಾವು ಮಿನಿಮ್ ಆದ್ರೂ ಏನಾದ್ರು ಎಂಟವರ್ ಆದ್ರೂ ನಾವು ನಿದ್ದೆ ಮಾಡ್ಬೇಕು ಎಂಟ ಗಂಟೆ ಗಂಟೆಗಳ ಕಾಲ ಆದ್ರೂ ನಿದ್ದೆ ಮಾಡ್ಬೇಕು ನಿದ್ದೆ ಮಾಡಿ. ಇಲ್ಲಂದ್ರೆ ನಮ್ಗೆ ಸ್ವಲ್ಪ ದೇಹಕ್ಕೆ ವಿಶ್ರಾಂತಿ ಸಿಗೋದಿಲ್ಲ ಏನು ಮಧ್ಯಾಹ್ನ ಸಮಯದಲ್ಲಿ ನಿದ್ದೆ ಮಾಡೋದಕ್ಕಿಂತ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುದ್ರೆ ಮೂಡ್ ಚೆನ್ನಾಗಿರುತ್ತೆ.
ಅದು ನಿಜಾನೇ ನಿದ್ದೆ ಮಾಡ್ಬೇಕು ನಿದ್ದೆ ಚೆನ್ನಾಗಿದ್ರೆ ಎಲ್ಲಾ ಚೆನ್ನಾಗಿರುತ್ತೆ.
ಹ ಹೌದೌದು ಯಾಕಂದ್ರೆ ನಾವ್ ರಾತ್ರಿ ಸಮಯ. ಲ್ಲಿ ಯಾಕ್ ನಿದ್ದೆ ಮಾಡ್ಬೇಕು ಅಂದ್ರೆ. ದೇಹಕ್ಕೆ ತುಂಬಾ ಇಷ್ಟ ಶಾಂತಿ ಸಿಗುತ್ತಲ್ವಾ ಆ ಸಮಯದಲ್ಲಿ. ಆಗ ಬೆಳಿಗ್ಗೆ ಎದ್ದು ನಾವು ಎನೆ. ಕೆಲ್ಸಾನ ಸ್ವಲ್ಪ ಶ್ರದ್ಧೆಯಿಂದ ಮಾಡ್ಬಹುದು ಈಗ ಮಧ್ಯಾಹ್ನ ಟೈಮ್ ಅಲ್ಲಿ ಎಲ್ಲ. ಮ ಮಧ್ಯಾಹ್ನ ಸಮಯದಲ್ಲಿ ನಿದ್ದೆ ಮಾಡ್ಬಿಟ್ರೆ ನಾವ ಇದ್ರು ಒಂದ್ ಎರಡ್ ಗಂಟೆ ಮೂರ್ ಗಂಟೆ ಮಲಗ್ತಿರಿ ಆಮೇಲೆ ಹೆಚ್ಚ ಪ್ರಕಾರ ಕೆಲ್ಸ ಮಾಡ್ಬಿಡ್ತೀರಿ ಅಂದ್ರೆ ದೇಹಕ್ಕೆ ಏನ ವಿಶ್ರಾಂತಿ ಸಿಗೋದಿಲ್ಲ ಹಾಗಾಗಿ ನಾವು ರಾತ್ರಿ. ಸಮಯ. ಎಷ್ಟು ನಿದ್ದೆ. ರೋ ಅಷ್ಟು ಒಳ್ಳೇದು.
ಅದು ನಿಜಾನೇ ನಾವ್ ಎಷ್ಟ ನಿದ್ದೆ ಮಾಡಿ ಎಷ್ಟ್ ಆರೋಗ್ಯವಾಗಿರ್ತಿವಿ ಅಷ್ಟ ಚೆನ್ನಾಗಿರುತ್ತೆ ನಿದ್ದೆ ಮಾಡ ತುಂಬಾ ಮುಖ್ಯ ಆಗುತ್ತೆ.
ಹ ಹೌದು ಹೌದು ನೀವು ನಿದ್ದೆ ಕೇಳಬೇಡಿ ಚೆನ್ನಾಗಿ ನಿದ್ದೆ ಮಾಡಿ.
ನೀ ನಿಮ್ ನಿದ್ದೆ ಅಂದ್ರೆ ಇಷ್ಟ ಆಗ್ಬೇಕು ಹಾ.
ಹೌದು ನಮಗೂ ನಿದ್ದೆ ಅಂದ್ರೆ ಇಷ್ಟ ನನ್ಗೆ ನಮ್ಗೆ ಏನ್ ಗೊತ್ತಾ ನಮ್ ಮನೇಲಿ. ತಿಂದ್ ತಕ್ಷಣ ನಿದ್ದೆ ಮಾಡ್ಬಿಡ್ಬೇಕು ಇಲ್ಲಾ ಅಂದ್ರೆ ನಮ್ಗೆ ನಿದ್ದೆ ಬರೋದಿಲ್ಲ ಇವಾಗ ನಾವು ಊಟ ಮಾಡಿದ ತಕ್ಷಣ ನಿದ್ದೆ ಮಾಡ್ಬಿಡ್ಬೇಕು
ಹ ಹಾ ಕೆ ತುಂಬಾ ಬೇಗ ಮಾಡಬಿಡ್ಬೇಕು ಅಂತಾರೆ
ಹ ಹೌದು ಇಲ್ಲ ಅಂದ್ರೆ ನಮ್ಗೆ ನಿದ್ದೆ ಬರುೋದಿಲ್ಲ ಹಾಗಾಗಿ ನಮ್ಮ್ ಮನಲೆಲ್ಲ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ
ಹಾ ಅದನ್ನು ಒಂ ತರ ಚೆನ್ನಾಗಿ ಯಾಕಂತಂದ್ರೆ ಇವಾಗ ಊಟ ಮಾಡಿದ ತಕ್ಷಣ ಮಲ್ಗ್ ಬಿಟ್ರೆ ಅದು ಹೆಿಂಗ ಅಂದ್ರೆ ತಿಂದಿರ್ತಿೀವಿ ಅಲ್ಲಾ ಮಲ್ಗ್ ಬಿಡ್ತೀವಿ ಅಂತ ಎಲ್ಲರದ ಅಭಿಪ್ರಾಯ ಅದನ್ನು ಒಂದ ಒಂದ್ ಒಂದ್ಸರ ಹೆಂಗ ಅಂದ್ರೆ ಎಲ್ಲವರ್ಗ ಒಬ್ಬ್ರೊಬ್ಬರು ನಂಬಿಕೆ ಒಬ್ಬ್ರೊಬ್ಬ್ರ್ದ ಆತರ
ಹೌದ ಹೌದು ಆಮೇಲೆ ಅಂದ್ರೆ ನಾವು ಹಾ ಆಮೇಲೆ ಅಂದ್ರೆ ನಿದ್ದೆ ಸ್ವಲ್ಪ ಬರದು ಲೇಟು ಆಗುತ್ತೆ ಅಲ್ವಾ ಸಮಯ ಬೇಕು
ಮತ್ತೆ ಆಮೇಲ್ ನಾವ್ ಹಂಗೆ ಮಲ್ಲಿ ಬೇರೆ ಇಟ್ಬಿಟ್ರೆ ಅದು ಹೆಂಗೆ ಅಂದ್ರೆ ಹಂಗೆ ನಿಜೆ ಬರ್ ಲ್ಲ ಆತರ ಆಗ್ಿವಸ
ಆತರ ನಿದ್ದೆ ಮಾಡ್ಬಾರ್ದು ಅಂತಾರೆ ಆದ್ರೆ ನನಗೆ ಆತರಾನೇ ಅಭ್ಯಾಸ ತಿಂದ ತಕ್ಷಣ ಮಲಗ್ ಬಿಿಡ್ಬೇಕು ನಂಗೆ
ಹಾ ಅದು ತಿಂದ ತಕ್ಷಣ ಅದು ಮಲಗ ಬರದು ಅದಿಕೆ ಊಟ ಮಾಡಿದಷ್ಟ ಒಂದ್ ಎರಡ್ ಮೂರ್ ತಾಸು ಆ ಕಡೆ ಈಕಡೆ ತಿರ್ಗಡ್ದ್ ಬೇಕು ಆತರ ಈ ತರ ಹೆಲ್ತಹಿರತಾರೆ ಹಿರತಾರೆ ಅದು
ಹೌದೌದು ಅದ್ರೆ ನಂಗೆ ತಿಂದ್ ತಕ್ಷಣ ಮಲಗೋ ಅಭ್ಯಾಸ ಇತ್ತ ಆದ್ರೆ ನಮ್ಮ್ ಮನೇಲಿ ಬೈತಿರ್ತಾರೆ ಹಂಗ್ ಮಲ್ಲಗ್ಬಾರ್ದು ಅಂತ ಆದ್ರೂ ನಾವು ನಿದ್ದೆ ಮಾಡ್ಬಿಡ್ತೀನಿ ನಾನು
ಕ್ಷಣ ಮಾಡ
ನಿಮ್ಗೆ ಆತರ ಅಭ್ಯಾಸ ಏನಾದ್ರೂ ಇದ್ಯ ನಿಮ್ಗೆ
ಕ್ಷ ಮಂರ ಆ
ಕೆಲೂರಿಗೆ ನಿದ್ದೇಲಿ ಓಡಾಡ ಅಂತ ಕಾಯಿಲೆ ಇರುತ್ತೆ ನಿದ್ದೆಲಿ ಮಾತಾಡೋ ಅಂತ ಕಾಯಿಲೆ ಇರುತ್ತೆ
ಇಷ್ಟ ಕಮ್ಮಿ ಆದ್ರೆ ಈ ತರ ಎಲ್ಲಾ ಅಷ್ಟತಿರುತ್ತೆ
ಅಂದ್ರೆ ಏನು ಇಲ್ವಾ ನಿಮ್ಗೆ ಹ್ಮ ನಿದ್ದೇ ಯಲ್ಲಿ ಮಾತಾಡುವಂತ ಕಾಯಿಲೇ ಅಂದ್ರೆ ನಾನು ಒಂದೊಂದ್ಸಲ ಮಾತಾಡ್ತೀನಿ ಅಷ್ಟೆ ನಿದ್ದೇಲಿ ಏನಾದರು ತುಂಬಾ ಆಳವಾಗಿ ನಿದ್ದೆ ಮಾಡ್ಬಿಟ್ರೆ ಒಂದೊಂದ್ಸಲ ಮಾತಾಡ್ತಿರ್ತೀನಿ ನಾನು ನಿದ್ದೆ ನಿದ್ದೇ ಏನಾದ್ರು ನಿಮ್ ಗೇ
ಅಲ್ಲೊಬ್ರ ಅಲ್ಲೊ ಅಲ್ಲೊಂದು ಇಲ್ಲೊಂದ್ ಒಬ್ರೊಇರ್ತಾರೆ ಆತರನೂ ಅಗತಿರುತ್ತೆ ಇಲ್ಲ ಅಂತಲ್ಲ ಎಲ್ಲರುೂ ಒಂದೇ ತರ ಇರ್ಬೇಕು ಅಂದ್ರೆ ಆಗಲ್ಲಲ್ಲ ಜಗತ್ತ್ ಇಲ್ಲಿ ಎಲ್ಲ ಎಲ್ಲರೂ ಒಂದೊಂದು ತರ ಇರ್ತಾರೆ
ಹೌದು ಹೌದು ಹ್ಮ
ಹ್ಮ್ ಮತ್ತೇ
ಅಷ್ಟೇ ಇನ್ನೇನಿದೆ ನಿದ್ದೆ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ ಅಲ್ವಾ
ಹಾ ನಿದ್ದೆ ಬಗ್ ಹೇಳ್ಬೇಕಂದ್ರೆ ತುಂಬಾನೇ ಇದೆ ಯಾಕಂದ್ರೆ ನಿದ್ದೆ ಇದ್ರನೆ ಏನೇ ಆಗ್ಲಿ ಮಾನ ಚೆನ್ನಾಗ್ ಮಾಡ್ತಾನ ನಿದ್ದೆ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಹೆಂಗಗೆ ಅಂದ್ರೆ ಬೇಜಾರ್ಲಿ ಇರ್ತಾನೆ ಆ ಹೆಂಗಗೆ ಅಂದ್ರೆ ಒಂತರಾ ಇರ್ತೇನೆ ಮನ್ಷೆಲ್ಲಾ ಏನು ಮಾಡಕ್ ಆಗಲ್ಲ ಏನು ಇರಕ್ ಆಗಲ್ಲ ಸರಿ ಸತ್ತ
ಹೌದ ಹೌದು ನಾವ್ ಇದಿದ್ದೆ ಎಷ್ಟ್ ಮಾಡ್ತರೋ ನಮ್ಗ ಅಷ್ಟು ಉಪಯೋಗ ಇದೆ ದೇಹ ಅಷ್ಟು ಚೆನ್ನಾಗಿರುತ್ತೆ ನಮ್ಗ ನ ಅಷ್ಟು ಕಾಯಿಲೆನೂ ಬರೋದಿಲ್ಲ ನಾವ್ ಯಾವಾಗ ನಿದ್ದೆ ಮಾಡದಿರೋ ಇರ್ತಿರೋ ನಮ್ಗೆ ಒಂಥರ ಮಾನಸಿಕ ಕಾಯಿಲೆ ಬಂದ್ಬಿಡುತ್ತೆ
ಅದೇ ಅದ ನಿದ್ದೆ ಕರೆಕ್ಟ್ ಆಗಿದ್ರೆ ಎಲ್ಲಾ ಚೆನ್ನಾಗಿರುತ್ತೆ ನೋಡಿ ಅಲ್ವಾ ನಿತ್ಯ ಹೆಷ್ಟ ಚೆನ್ನಾಗ್ ಮಾಡ್ರೆ ಅ ಚೆನ್ನಾಗಿರುತ್ತೆ ನಿತ್ಯ ನಿತ್ಯ ನಿತ್ಯ ಮಾಡಿದ್ರೆ ಮನ್ಷ ಂಗೆ ಆ ಏನೇ ಕೆಲ್ಸ ಆಗ್ಲಿ ಏನೇ ಇರ್ಲಿ ಎಲ್ಲಾ ಆರಾಮಾಗಿ ಮಾಡ್ ಕೊಂಡ್ಬಿಡ್ತಾನೆ ನತ್ಯೆ ಮಾಡದೇ ಇರ ಇದ್ರೆ ಏನು ಮಾಡಸ ಆಗಲ್ಲ ಏನೇ ಹದ್ೂನು ಅದೊಂಂತರ ಸುಸ್ತ ಕಾಡ್ತಿರುತ್ತೆ ಎಷ್ಟೇ ಕೆಲ್ಸದು ನಮ ಅವಶ್ಯಕತೆಯಲ್ಲಿ ಮಾಡ್ಬೇಕು ಆತರ ಏನೇ ಇ ಇ ಅದೇ ಮಾಡಕ್ಕ ಆಾಗತಿರಲ್ಲ
ಹ ಹೌದುರ್ ಆಯಾಸ ಅನ್ನಿಸತಿ ಇರುತ್ತೆ ನಿಮಗೆ ಅ ಮಾಡಿಲ್ಲ ಅಂದ್ರೆ ಹ ದಿನಾನೇ ನಿದ್ದೆ ಮಾಡಿಲ್ಲ ಅಂದ್ರೆ ನಮ್ಗೆ ಆಯಾಸ ಆಗರು ತಾಜೆ ಕೆಡವರು ದಿನ ನಿದ್ದೆ ಮಾಡ್್ದರನೆೇ ದುಡಿಯತಿಿರ್ತಾರೆ ಅದು ಹೆಂಗಿರ್ತಾರೋ
ಸೇಲುಗ ತ ಆತರ ಎಲ್ಲಾ ಮಾಡ್ಬಾರ್ದು ಯಾಕಂತ್ರ ಆತರ ಎಲ್ಲಾ ಮಾಡ್ಬಿಟ್ಟೆ ತಪ್ಪಾಗ್ಬಿಡುತ್ತೆ ನಿದ್ದೆ ಮಾಡ್ಕೊಂಡಿರ್ಬೇಕು ಯಾವಾಗ ಆಗ್ಲಿ ಚೆನ್ನಾಗಿರ್ಬೇಕು
ಹಾ ಹೌದು ನೀವ್ ಹೇಳ್ತಿರೋದು ನಿಜ ನೀವು ಚೆನ್ನಾಗ್ ನಿದ್ರೆ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ
ನೀವ್ ಮಾಡ್ತಿೀರ ತಾನೆ ಕರೆಕ್ಟ್ ಆಗಿ ಮನ್ಷ್ಯಂಗೆ ಎಂಟು ಗಂಟೆ ನಿದ್ದೆ ಇರ್ಬೇಕು ಅ
ಹ್ಮ ಇದು ಎಂಟು ಗಂಟೆ ಕಾಲ ನಿದ್ದೆ ಮಾಡ್ಬೇಕೆೆ ಎಷ್ಟು ಮಾಡ ನಮ್ಮ ಆೋಗ್ಯ ಚೆನ್ನ ಇಡ್ಬೇಡಿ ಚೆನ್ನಾಗ ಸರಿ
ಅೇ ನೀವ್ ಮಾಡ್ತೀರಾ ಅಲ್ವಾ ನಿಜ ತೇಗ ಗಂಟೆ
ಮ ನೀವು ಮಾಡಿ ಆಯ್ತಾ.
ಹಾ ಮಾಡ್ತೀನಿ ಸರಿ. ನಾವು ಮಾಡ್ತ. ಹ್ಮ್.
ಹಾ ಸರಿ ಆಯ್ತು.